ನಮಸ್ತೆ
ನಮಸ್ತೆ ಏನು ದೊಡ್ಡವರು ನೆನ್ಸ್ಕೊಂಡ್ಬಿಟ್ಟೀರಾ
ಹ್ಮ ಹ್ಮ ಚೆನ್ನಾಗಿದೆ ಏನ್ ಮಾಡ್ತಾ ಇದ್ದೀರಾ ಬಿಸಿ ಇದ್ರ ಫ್ರೀ ಇದ್ರ
ಕಾಲಿನೆ ಇದ್ದೀನಿ ಇವಾಗೆ ಸ್ವಲ್ಪ ಕಾಲೇಜಿಂದ ಬಂದು
ಹಾ ಹಾ ಹಾ ಹ್ಮ್ ಹಿಂಗೆ ಒಂಚೂರು ನಮ್ಮ ಅಕ್ಕ ಅವರದ್ದು ಇದಿತ್ತು ಏನು ನಾಮಕರಣ
ಹೌದಾ ಯಾವಾಗ
ಹ್ಮ ಈ ಈ ತಿಂಗಳಲ್ಲೇ ಇಪ್ಪತ್ತೈದು ಇಪ್ಪತ್ತಾರು ಮಾಡ್ಬೇಕಂತಿದೆ ಹಾ ಹ ಆಗ್ಬೋಡ ನಿಮ್ಗೆ ಒಂಚೂರು ತಿಳಿಸೋಣ ಅಂತ ನಮ್ ಕರಕ್ ನಮ್ ಕರ್ಣಕ್ ಬರಕ್ಕೆ
ಪುನ ಹೆಣ್ಣ ಪಾಪುನ
ಗಂಡು ಗಂಡು ಗ ಗಂಡು ಗಲ್ಲಿ ಹುಡುಗ
ಹ್ಮ್ ಇನ್ನೆನು ಸಮಾಚಾರ ಏನ್ ಫುಲ್ ಜೋರ್ ಮಾಡ್ತಿರ ಆದ್ರೆ ನಾಮಕರಣ
ಹಾ ಹಂಗೆನಿಲ್ಲ ಏನ ಪರವಾಗಿಲ್ಲ ಹಾ ಊಟ ಊಟ ಮಾಡಿದಿರ
ಹ್ಮ್ ಆಯ್ತು ನಿಮ್ದು
ಹ್ಮ್ ಆಯ್ತು ಏನ್ ಮಾಡತೀದ್ದಿರಾ
ಏನಿಲ್ಲ ಸುಮ್ನೆ ಹಂಗ ಮಲ್ಕೊಂಡಿದ್ದೆ ನೀವ್ ಕರೆ ಮಾಡಿದ್ರಿ
ಎಲ್ಲಿದ್ದಿರಾ
ಇಲ್ಲ ಇದ್ದೀನಿ ವಸತಿ ನಿಲಯಾ
ಹ
ವಸತಿ ನಲಯಾ
ವಸತಿ ನಿಲಯ ಹ ಹ ಹ ಹ ಎಲ್ಲಿ ಬೆಂಗಳೂರ
ಹೌದು
ಹ್ಮ ಊಟ ಏನ್ ಮಾಡಿದ್ರಿ
ಊರ್ಗೆ ಹೋಗಿದ್ದೆ ಮೊನ್ನೆ ಆ ಹೇಳದೆ ಅಲ್ವಾ ನಿಮಗೆ ನಮ್ಮೂರಲ್ಲಿ ಜಾತ್ರೆ ಇತ್ತು
ಹಾ
ಕರ್ದಿಲ್ಲ ಏ. ಏನಾದ್ರೂ ಅನ್ಕೊಂಡ್ರ ಕರ್ದಿಲ್ಲ ಅಂತ ಹೇಳ್ಬಿಟ್ಟು ಅವರು ನೋಡಿ ಹುಡ್ಗಿ ಹೇಳ್ತವ್ರೆ ಕರ್. ಅಂತೆಲ್ಲಾ ಹೇಳಿಬಿಟ್ಟು.
ಹಾ ಹಲೋ. ಕೆಲ್ಸಿದ್ಯಾ ಕೆಲ್ಸಿ ಹಾ ಹೇಳಿರಿ ಏನ್ ಹೇಳ್ತಾ ಇದ್ರಿ.
ಜಾತ್ರೆ ಇತ್ತಲ್ವಾ ನಮ್ಮೂಊರಲ್ಲಿ ಜಾತ್ರೆ ಇದೆ ಅಂತ ಹೇಳ್ದಿಲ್ಲ ನಿಮ್ಗೆ. ಆದ್ರೆ ಕರ್ದಿಲ್ಲ ಅಲ್ವಾ ಬನ್ನಿ ಊರ್ರಿಗೆ ಅಂತ ಹೇಬಿಟ್ಟು ಏನಾದ್ ಅನ್ಕೊಂಡ್ರ.
ನಿಜಾ ಹೇಳ್ಬೇಕಂದ್ರೆ ಅದು ಜಾತ್ರೆ ಇದ್ದಿದ್ದು. ನಂಗ್ ನೆನಪ್ ಇತ್ತು ಆದ್ರೆ ಮರ್ತ ಹೋಗಿದ್ದೆ ಆ ಟೈಮ್ಗೆ. . ಕೇಳಿಸ್ತಾ.
ಹ್ಮ್ ಕೆಳಸ್ತು.
ಹಾರ್ಲಿಸ್ .
ಹ್ಮ ಸಮಾಚಾರ.
ಹಾಹ ಒಂದ ಒಂದ ಸೆಕೆಂಡ್ ಇರು.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
ಹಲೋ.
ಹ್ಮ ಹೇಳಿ.
ಹಾ ಹೇಳಿ.
ಇನ್ ಸಮಾಚಾರಗಳು ಅದೇ ಜಾತ್ ಆಯ್ತಲ್ವಾ. ಹಾ ಹಾ.
ಹಾ ಮಾಡ್ತೀವಿ ಒಂದ ಒಂದು ನಿಮಿಷ ಅಂತ ಹೇಳ್ಬು ತಗೊಂಡಕ
ಏನ್ ಸಮಾಚಾರ.
ಹಾ.
ಅದೇ ಜಾತ್ರೆ ಇತ್ತಲ್ವಾ ನಮ್ಮೂರಲ್ಲಿ ಮೊನ್ನೆ ಹೋಗಿದ್ದೆ ಊರ್ಗೆ.
ಹಾ ಹಾ ಹಾ.
ಹ್ಮ್ ಚೆನ್ನಾಗಿತ್ತು ಜಾತ್ರೆ ಎಲ್ಲಾ ಚೆನ್ನಾಗಯ್ತು.
ಹೌದಾ.
ನಿಮ್ಮ ಊರವರು ಬಂದಿದ್ರು ಜಾತ್ರೆಗೆ.
ಹಾ ಹಾ. ಇದು ಹ ಹೇಳಿ ಈಗ. ಹಲೋ.
ಅದೇ ನಿಮ್ಮ ಊರವರು ಬಂದಿದ್ರು ಜಾತ್ರೆಗೆ ಜಾತ್ರೆ ಎಲ್ಲಾ ಚೆನ್ನಾಗಾಯ್ತು.
ಸಿಕ್ಕಿದ್ರ ಅವ್ರ.
ಸಿಕ್ಕಿಲ್ಲಾ ಏನ್ ಮಾತಾಡ್ಸಿಲ್ಲ ನಾನ್ ನೋಡ್ದೆ ಅಷ್ಟೇ ಅವ್ರನ್ನ.
ಹಾ ಹಾ. ಹ್ಮ್ ತಾಯಿ ಈಕಡೆ ಹೋಗ್ಲಿ ನಮ್ಮರವರು.
ನೀನು ಚೆನ್ನಾಗೇ ಇದ್ದಾರೆ ನಿಮ್ಮಷ್ಟೇ ಏನ್ ಚೆನ್ನಾಗಿಲ್ಲ.
ನಮ್ಮ ಅಷ್ಟ.
ಎನ್ ಚೆನ್ನಾಗಿಲ್ಲ.
ಅಂದ್ರ ನಮಗಿಂತ ಚೆನ್ನಾಗಿದಿದ್ದಾರೆ ಅಂತ ನೀವ್ ಹೇಳ್ತ ಇರೋದು.
ಇಲ್ಲ ಇಲ್ಲ ನಿಮ್ಮಷ್ಟೇನಿಲ್ಲ ನಿಮಗಿಂತ ಕಡಿಮೆ ಅಂತ ಹೇಳಿದರು.
ನಿಮ್ಮ ಪ್ರೀತಿಗೆ ನಾನು ಚಿರ ಚಿದರೂಣಿ.
ಹ್ಮ್ ಇರ್ಲಿ ಇರ್ಲಿ. ನೀನು ಸಮಾಚಾರಗಳು ಎಂದು.
ಮೇಡಮ್ ಅವಳೇ.
ನೀನ್ ಹೇಳ್ಬೇಕು ನಾನ್ ಕೇಳ್ಬೇಕು ನಾಮಕರಣ ಜೋರಾಗಿ ಮಾಡ್ತ. ತೀರಾ ಅಷ್ಟೇ ಊರಲ್ಲೇ ಮಾಡ್ತಿದೀರಾ ಇಲ್ಲ ಮಂಟಪ ಏನಾದ್ರು ಏನಾದ್ರು.
ಹಾ. ಹ್ಮ್ ಮದ ಅಲ್ಲ ಮದ. ಮೊದ್ಲು ಅನ್ಕೊಂಡ್ರಿ ಈತರ ಮಂಟಪದಲ್ಲಿ ಏನಾದ್ರು! ಮಾಡಣ ಅಂತ? .. ಆದರೆ? .. ಬೆಡ, ಮನೆ ಮುಂದೆನೇ! ಬೇಜಾನ್, ಜಾಗ ಉಂಟು. .. ಅಲ್ಲೇ, ಮಾಡ್ಬಿಡೋಣ ಅಂತ? ..
ದೇವಸ್ಥಾನ, ಏನಾದಾರು, ಈತ? ..
ಹೌದು, ಇದೆ, ಇದೆ, ಶಿವಸನ್ ಇದೆ. .. ಅವರು, ಮುಂದೆ ಮಾಡೋಣ ಅಂತ! ..
ಹ್ಮ್. ..
ಹಾ. ..
ಹ್ಮ್, ಹಾಗೆ ಮಾಡಿ. ..
ಹ, ಹಾ. ..
ಹ್ಮ್, ಏನು, ಮಿಸ್
ಮತ್ತೆ ಇನ್ನೇನು, ಸಮಾಚಾರ. ..
ಮತ್ತೆ, ಹೇಳಿ, ಏನು, ಊಟ, ತಿಂದೂರಿ. ..
ಹಾ. ..
ಊಟ, ಏನ್ ಮಾಡಿದ್ರಿ? ..
ಊಟ. .. ಇದು, ಅದನ್ನ, ಮೊ, ಮೊಟ್ಟೆ ಎನ್ನ ಆಯ್ತು. .. ಇದು, ಬ್ರೌನಿ, ಬ, ಈಗ, ಹಿಂದಿ ಕಾಟ ಕೊಡ್ತಾ ಇದೆ. .. ಅದೇ, ಊಟ ಹಾಕಿರ್ಲಿಲ್ಲ ಮಧ್ಯಾಹ್ನ? ..
ಹ್ಮ್. ..
ಹಲೋ. ..
ಹೇಳಿ, ಹೇಳಿ, ಊಟ ಆಗ್ಬೇಕಲ್ಲ! ನೀವು, ಊಟ ತಿದ್ವ. . ಪಾಪಾ ಅದಕ್ಕೆ ಊಟ ಹಾಕಿಲ್ಲ ಅಂದ್ರೆ ಹೆಂಗೆ ನೀವು? .. ನೋಡುಬೋಹುಧ, ಹೋಗ್ಲಿ ನಾವೇನೋ ನಮಗ. .. ಬಾಯಿ, ಐತೆ ಹೇಳ್ತೀವಿ! ನಮ್ಗೆ, ಹಸು ಆಗ್ತಿದೆ ಅಂತ, ಅವರು ಹೇಳ್ತಾರ? ..
ಮತ್ತೆ, ಅದು ಮಾಡ್ಬೇಕಿತ್ತು? .. ಭಟ್ರು ಬರಕಾಗಿಲ್ಲ? .. ಹಲೋ. ..
ಹೂ, ಹೂ, ಹೇಳಿ, ಕೇಳಿಸ್ತಾ ಇದ್ದೆ. ..
ಬರಕ್ಕಗಲ್ಲ, ಅದಕ್ ಬರ್ತದೆ. .. ..
ಮತ್ತೆ, ಏನ್ ಸಮಾಚಾರ? ..
ಹಾ. ..
ಮತ್ತೆ, ಏನ್ನ್ ಸಮಾಚಾರ? ನಮ್ಮ ಸ್ನೇಹಿತರೆಲ್ಲಾ, ಹೇಳಿದ್ರಂತಲ್ಲಮ್ಮ. ..
ಎಂತ? ..
ಅನುಕ, ಮಾರ್ಕೆಟ್. ..
ಹೂ. ..
ಕರದ್ರ, ಎಲ್ಲಾನು? ..
ಹಲೋ! ..
ಏನ್, ಮಾಡ್ತಿದ್ದೀರಾ? ...
ಒಂದೇ, ಒಂದ್ ಸೆಕೆಂಡ್, ಕಾಲ್, ಕ್ಲಬ್ಯಾಕ್, ಮಾಡ್ತೀನಿ! ಒಂದು ಎರಡ್ ನಿಮಿಷ, ಫೋನ್ ಮಾಡ್ರೆ. .. .. ಹಲೋ. ..
ಹೆಲೋ? ..
ಹಲೋ. ..
ಹೆಲೋ, ಕೇಳಿಸ್ತಾ ಇದಿಯಾ? ..
ಹಾ, ಈವಾಗ, ಇವಾಗ! ಹೇಳಿ ಕೇಳಿಸ್ತಿದೆ? ..
ಹ್ಮ್, ಹೇಳಿ ನೀವೇನು, ಸಮಾಚಾರ. ..
ಅದು, ಏನಾಯ್ತು! ಅಂದ್ರೆ ಇನ್ನೊಂದು ಫೋನ್ ಬಂತು. .. ಹಲೋ
ಕೇಳಿಸತಿಲ್ವ ನಾನ ಅಂತ ಇದನಲ್ವಾ
ಫೋನ್ ಬಂತು ಅದಕ್ಕಾಗಿ ಇದು ಕೇಳ್ಸಿಲ್ಲ ಸರ್ ಹೇಗೆ
ಹ್ಮ ಏನ್ ಸಮಾಚಾರ
ಹೇಳಲ್ಲಿ ಮೇಡಮ್ ನೀವೇನಾರ
ಹ್ಮ್ ನೀವೇ ಹೇಳ್ಬೇಕು
ಹ್ಮ್
ನನ್ ತಿಂದ್ರ ಟಾ
ಅಮ್ಮ ಅಪ್ಪ ಎಲ್ಲಾಂಗೂರ
ಎಲ್ಲಾ ಚೆನ್ನಾಗಿದ್ದಾರೆ ನೀವೆ ಎಲ್ಲಾ ಹೇಗಿದ್ರ
ಹ್ಮ್ ಸರಿ ಸುಮಾರು ಆಗಿದ್ದೀರಿ ಹುಡುಗ ಹುಡುಗಿರಲ್ವಾ
ಓ ಹಾ ಹುಡುಗರಾದ್ರೆ ಸರಿ ಸುಮಾರಾಗಿಿರ್ಬೇಕಾ
ಹ್ಮ್ ನಾವವು ಅಷ್ಟೊಂದು ಬಣ ಹಚ್ಚೋಳ ಮ ಮಗಕ್ಕೆಾಯ
ಹಾ ಮತ್ತೆ
ುಟಿಿಗೆ ಬೇರೆ ಚಲ್ಲ
ನೀವೆಲ್ಲಾ ನಾಲ್ಕ್ ಸಾವಿರದ ಶರ್ಟ್ ತಗೊಂತೀರಾ ನೀವ್ ಮತ್ತೆ ಹೇಳ್ತಿದಿರ ಬಾ ನಾವ ಕೇಳ್ಬೇಕು ಬಣ್ಣ ಹಚ್ಚಲ್ಲ ಅದು ಇದು ಅಂತ
ನಾವವು್ ತೊಡ್ಕೊಳಕ್ ಇಷ್ಟ ಪಡ್ತೀರಿ ನಾವವು ತೊಡ್ ಹ್ಮ್
ನಾಲ್ಕ್ ಲ ನಾಲ್ಕ್ ಸಾವಿರಕ್ಕೆ ನಾನು ಒಂದ್ ಹತ್ತು ಡ್ರೆಸ್ ತಗೋತಿದೀನಿ
ಹ್ಮ್ ನಾವು ತೊಡ್ಕೊಳ್ಳು ಹ ನಾಲ್ಕ್ ಸಾವಿರ ಅಂದ್ರೆ ನಾವು ತಡ್ಕೊಳಕ್ಕೆ ಇಷ್ಟ ಪಡ್ತಿದೆ ಆದ್ರೆ ನೀವ ಅಂಗಲ್ಲ ಹಚ್ಕೊಳಕ್ ಇಷ್ಟ ಪಡ್ತೀರಾ
ಹ್ಮ್
ಹ್ಮ್ ನಾವ್ ತಡ್ ನಾವ್ ತಡ್ಕೊಳ್ಳೋದು ತೊಡ್ಕೊೊಳ್ಳೋದು ಮತ್ತೆ ನೀವು ಹಚ್ಕೊಳ್ಳೋದು ಒಂದೇನಾ
ಹೌದು ನೀವು ಚೆನ್ನಾಗ್ ಕಾಣಸೋದಕ್ಕೆ ನಾವವು ಚೆನ್ನಾಗ್ ಕಾಣಸೋದಕ್ಕೆ ಅಲ್
ಹಾ ನಾನು ಬೇಕಾದ್ರೆ ಒಂದ್ ಮೂರ್ ವರ್ಷ ನಾಲ್ಕ ವರ್ಷ ಅದನ್ನ ತೊಡ್ಕೋತೀನಿ ನೀವು ಒಂದ್ಸಲ ಹಚ್ಕೊಂಡಿರ ಮೂರ್ ವರ್ಷ ಒಂದ್ ಎರಡ್ ದಿನ ಇರ್ತೀರಾ
ಅತನ ಅಲ್ಲ ಒಂದಿನಾನು ಇರಕ್ಕ ಆಾಗಲ್ಲ
ಹಾ ಅಲ್ವಾ
ಏನ್ ಮಾಡೋದು ಹ ಹಂಗ ಆಗ್ಬಿಟ್ಟೈತಿ
ಹ್ಮ್ ಅ ಅದಕ್ಕಾಗಿನೇ ಅಷ್ಟೊಂದು ಬ ಬೇಕಾ ನಿಮಗೆ ಹಚ್ಕೊಳ್ಳೋದು ಅಂತ
ಬೇಕು
ಹ್ಮ್
ಹ್ಮ್ ನೀನ್ ತಿನ್್ರಿ ಊಟ
ಹಾರ್ಲಕ್ಸ್
ಮನೆಯಲಿ ಎಲ್ಲಾ ಆರಾಮ
ಹ್ಮ್
ಮತ್ತೆ ಎಲ್ಲಾ ಹೆಂಗ್ ನಡಿತೈತೆ ಎಲ್ಲಾ ಹೆಂಗ ನಡಿತೈ ಮತ್ತೆ ನಿಮ್ದು ಒ ನಾಮಕರ್ಣದು
ಕಾರ್ಯಕ್ರಮಗಳ
ಹ್ಮ್
ಹ್ಮ್
ಹ್ಮ್
ನಡೀತಾ ಇದೆ ಅದ್ರ ಪಾಡ್ಗ ಅದು ದುಡ್ಡು ಉಂಚು ಸಮಸ್ಯೆ ಇದೆ ಹ ಇತ್ತು ಹ್ಮ್ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತಾರೆ ಆದ್ರೆ ವಿದ್ಯೆಯಿಂದ ದುಡ್ಡನ ಪಡ್ಕ ಹದು ಹೆಂಗೆ ಅಂತ ಗೊತ್ತಿಲ್ಲ
ಏನಪ್ಪಾ ಹಂಗ ಹೇಳ್ತ ಸರಿ ಇರುವ ಅಮ್ಮ ಕರೆ ಮಾಡ್ತಾರೆ ಮತ್ತೆ ವಡ್
ಹಾ
ಅಮ್ಮ ಕರೆ ಮಾಡ್ತಿದ್ದಿದ್ದಾರೆ
ಹಾ ಸರಿ